ಹಲೋ ಹಲೋ.
ಹಲೋ ಕೃಷ್ಣ ಅವ್ರೇ.
ಹಾ ಕೇಳ್ತಾ ಇದ್ ನೋಡಿ ಕಾಶಿ ಆರಾಮಿದಿಯಾ.
ಆರಾಮದೀನಿ ನೀವ್ ಅರಾಮದೀರಾ.
ಹ್ಮ್ ನಾನು ಆರಾಮಿದಿನಿ ನೋಡು. ಮತ್ತೇನ್ ಮಾಡ್ತಾಯಿದಿಯ
ಏನಿಲ್ಲಪ್ಪಾ ಏನು ಏನ್ ಮಾಡ್ತಾ ಇದ್ದೀರ ನೀವ ಈಗ
ನಾವು ಏನಲ್ಲಾ ಅದೇ ಆರ್ಮಿಗೋಸ್ಕರ ನಾವು ಟ್ರೈ ಮಾಡ್ತಿದ್ದೆವು ಅದೇನೋ ನಿಮ್ದೇಏನೋ ಜೀರೋ ಪಾಯಿಂಟ್. ಟು ಮಾರ್ಸ್ಲಿ ಹಯ್ತಂತಲ್ವಾ ಅದ ಯಾವ್ದು
ಹೌದು ಅದು ವಾಯುದೊಳಗ ಅಗ್ನಿವಾಯು
ಹ ಅಗ್ನಿವಾಯು ಅಂತ
ಅದು ಪರೀಕ್ಷೆ ಬರುತ್ತೆ ಎಕ್ಸ ಅಂಡು ವೈ ಗ್ರೂಪಿಂದಂತ
ಹಾ ಅದರಲ್ಲಿ ಹಾ
ಎಕ್ಸ್ ಗ್ರೂಪ್ ಅಲ್ಲಿ ಭೌತಶಾಸ್ತ್ರದ ಇಪ್ಪತ್ತೈದು ಪ್ರಶ್ನೆ ಇಂಗ್ಲಿಷದ ಇಪ್ಪತ್ತು ಪ್ರಶ್ನೆ ಗಣಿತದ ಇಪ್ಪತ್ತು ಪ್ರಶ್ನೆ ಇರುತ್ತೆ
ಹಾ ಹಾ ಹೌದು ಹ
ಅದು ಒಂದು ತಪ್ಪಾದರೆ ಜೀರೋ ಪಾಯಿಂಟ್ ಟೂ ಫೈ ಮಾರ್ಕ್ಸ್ ಹೋಗುತ್ತೆ
ಹ ಅದು ಹೋಗುತ್ತೆ ಮತ್ತ್ ಸರಿಯಾದ ಉತ್ತರಕ್ಕೆ ಒಂದಿದೆ ಮಾರ್ಕ್ಸ
ಹಾ ಸರಿಯಾದ ಉತ್ತರಕ್ಕೆ ಒಂದು ತಪ್ಪಾದರೆ ಜೀರೋ ಪಫಾಯಿಂಟ್ ಟು ಫೈ
ಹಾ ಅಂದ್ರೆ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು
ಹ್ಮ್ ಸೊನ್ನೆ ಪಾಯಿಂಟ್ ಎರಡು ಐದು
ಎರಡು ಐದು ಹಾ ಹೋಗ್ತದೆ ಅಂದಂಗ ಆಯ್ತು ಹ ಅಂದ್ರೆ ನೀವು ಎಕ್ಸ್ ಮತ್ತು ವೈ ಗ್ರೂಪ್ ಅಲ್ಲಿ ಹಾಕಿದರಾ ಎಕ್ಸಾಮು
ಅಲ್ಲ ನಾನು ಎಕ್ಸ್ ಗ್ರೂಪದಲ್ಲಿ ಹಾಕಿದ್ದೆ ಅಪ್ಲಿಕೇಶನ್ ಹಾಕುವ ಸಮಯದಲ್ಲಿ ತಪ್ಪಾಗಿ ಹಾಕಿದ್ದೆ ನಾನು
ಹಾ ಹಾ
ಅದು ಹಾ ಐದ್ನೂರ ಐವತ್ತು ರೂಪಾಯಿಗಳು
ಹಾ ಐದನೂರ ಐವತ್ತು ರೂಪಾಯಿ ಹಾ
ಅದು ನನಗೆ ಎಕ್ಸ್ ಗ್ರೂಪ್ ಅಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಸಿಕ್ ಆರು ಪಾಯಿಂಟ್ ಇಪ್ಪತ್ತೈದು ಮಾರ್ಸ್ ಬಂದಿತ್ತು
ಹಾ ಇಪ್ಪತ್ತೈದಕ್ಕೆ ಆರು ಪಾಯಿಂಟ್ ಎರಡು ಐದು ಹಾ
ಹ್ಮ್ ಮತ್ತೆ ಇಂಗ್ಲೀಷ್ ನಲ್ಲಿ ಹತ್ತ್ ಒಂಬತ್ತು ಬಂದಿತ್ತು
ಹಾ ಹಾ ಒಂಬತ್ ಬಂದಿತ್ತು ನಂಗ
ಗಣಿತದಲ್ಲಿ ಹತ್ತು ಪಾಯಿಂಟ್ ಏಳು ಐದು ಬಂದಿತ್ತು
ಹಾ ಹಾ ಹಾ ಹತ್ತು ಪಾಯಂಟ್ ಏಳು ಐದು ಹಾ
ಹ್ಮ್ ಅದು ಹೇಗೆ ಅಂದ್ರೆ ಭೌತಶಾಸ್ತ್ರ ಮತ್ತು ಗಣಿತದಲ್ಲಿ ಕಡ್ಡಾಯವಾಗಿ ಆರು ಪಾಯಿಂಟ್ ಎರಡು ಐದು ಮಾರ್ಕ್ಸ್ ಬರಬೇಕು
ಕಡ್ಡಾಯವಾಗೀನಾ
ಹಾ ನನ್ನ ಸೌಂಡ್ ನನಗೆ ಕೇಳಿಸ್ತಾ ಇದೆ ಸ್ವಲ್ಪ ಅ ಕಡೆ ಹೋಗ್ಬೇಕು ನನ್ದ ನನ್ ಕೇಳಬೇ
ಹಾ ಹಾ ಹಾ ಹಾ ಹಾ
ಅದು ಕಡ ಹಾ ಕಡ ಕಡ್ಡಾಯವಾಗಿ ಆರು ಪಾಯಿಂಟ್ ಎರಡು ಐದು ಬರಲೇಬೇಕು
ನೀವು ಅಂದ್ರೆ ಅನುತ್ತಿರಣ
ಹೂ ಫೇಲ್ ಹೊ ನಾವು ಪಾಸೇ ಆಗಲ್ಲ
ಹಾ ಹಾ
ಏನಾಗಿತ್ತಂದ್ರೆ ಇಲ್ಲಿ ಆರು ಪಾಯಿಂಟ್ ಎರಡು ಐದು ಬಂದಿತ್ತು ನಂದು ಮತ್ತೆ
ಹಾ
ಎರಡು ದಿನದ ಪರೀಕ್ಷೆ ಅಲ್ಲಾ ಒಂದು ಶಿಫ್ಟಗೆ ಕಠಿಣವಾದ ಪ್ರಶ್ನೆ ಪತ್ರಿಕ್ ಅನ್ನು ಕೊಡ್ತಾರೆ ಇನ್ನೊಂದು ಸ್ವಿಪ್ಟಿಗೆ ಸುಲಭವಾದ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ.
ಹಾ ಎರಡು ಶಿಫ್ಟ್ ಹಾ ಹಾ
ಹ್ಮ್ ಈಗ ಕಠಿಣವಾದ ಪ್ರ ಪ್ರಶ್ನೆ ಪ್ರತ್ರಿಕೆ ಕೊಟ್ಟಾಗ ಒಂದೆರಡು ಮಾರ್ಕ್ಸ್ ಗ್ರೇಸ್ ಕೊಡ್ತಾರೆ.
ಹಾ ಹೌದು
ಸುಲಭವಾಗಿ ಪ್ರಶ್ನೆ ಪತ್ರಿಕ್ ಕೊಟ್ಟಾಗ ಮಾರ್ಕ್ಸ್ ನೆಗೆಟಿವ್ ಮಾಡ್ತಾರೆ ಆದರೆ ತೆಗಿತ್ತಾರೆ ಮಾರ್ಕ್ಸ್ ನಾ
ಹ ಕಶ್ ಕಷ್ಟದ್ ಪೇಪರ್ ಇದ್ರೆ ಮಾರ್ಕ್ಸ ಏನು ಕಟ್ ಮಾಡೋದಿಲ್ಲ. ಈಗ ಸುಲಭದ ಪ್ರಶ್ನೆ ಇದ್ರೆ ಕ ಮಾರ್ಕ್ಸ್ ಕಟ್ ಮಾಡ್ತಾರೆ ಹೌದಲ್ವಾ
ಹ್ಮ್ ಹ್ಮ್ ನಮ್ಮದು ಸುಲಭದ ಪ್ರಶ್ನೆ ಇತ್ತು.
ನಿಮ್ದೆ ನಿಮ್ದು ಹಾ ಹಾ ಹಾ
ಹ ಹಂಗಂದ್ರೆ ಇಂಗ್ಲೀಷು ಸ್ವಲ್ಪ ಕಷ್ಟ ಇತ್ತು ಇಂಗ್ಲೀಷ್ ಮಾರ್ಕ್ಸ್ ಒಂಬತ್ತು ಬಿದ್ದಿದೆಯಲ್ಲ ಅದಕ್ಕೆ ನಾಲ್ಕು ಮಾರ್ಕ್ಸ ಗ್ರೇಸ್ ಕೊಟ್ಟಿದ್ದಾರೆ.
ಓ ಹ ಅಂದ್ರೆ ಒಂಬತ್ತು ಇತ್ತು ಆ ಕಡೆ ಒಂದ್ ಎರಡು ಹದಿಮೂರು ಮಾರ್ಕ್ಸ ಆಯ್ತು ನಿಮ್ದು
ಹಾ ಹದಿಮೂರವರೆ ಆಯ್ತು ಗಣಿತ ಹತ್ತುವರೆ ಇಯಿತ್ತು ಅದಕ್ಕೆ ಪಾಯಿಂಟ್ ಒನ್ ಗ್ರೇಸ್ ಕೊಟ್ಟಿದ್ದಾರೆ
ಪಾಯಿಂಟ್ ಒನ್ ಗ್ರೇಸ್ ಕೊಟ್ಟ್ರ ಹೌದ್ ಹೌದು ಹಾ ಹಾ
ಈಗ ಮತ್ತೆ ಭೌತಶಾಸ್ತ್ರಕ್ಕೂ ಕೊಡ್ಬೇಕಲ್ಲ ಅವರೂ
ಹೌದು ಕೊಡ್ಬೇಕಾಗುತ್ತೆ.
ಅವರು ಕೊಟ್ಟಿಲ್ಲ ಅಲ್ಲಿ ನನಗೆ ಪಾಯಿಂಟ್ ಒನ್ ಮಾರ್ಕ್ಸ್ ತೆಗೆದುಬಿಟ್ಟಿದ್ದಾರೆ.
ಓ ಯಾಕ್ ಹಂಗಕ್ ಮಾಡಿದ್ದಾರೆ.
ಅದು ನನಗೆ ಏನು ಗೊತ್ತಾಗ್ತಾಯಿಲ್ಲಪ್ಪಅದು ಸಿಕ್ಸ್ ಪಾಯಿಂಟ್ ಟು ಯ ಬಿದ್ದಿದ್ರೆ ಮಾರ್ಕ್ಸ್ ನಂದು ಕರೆಕ್ಟ್ ಅಷ್ಟೇ ಬಿದ್ದಿದೆ.
ಹ್ಮ ಹ್ಮ್ ಹ್ಮ
ಆದ್ರೆ ಅವರು ತಗೋದು ಸಿಕ್ಸ್ ಆರು ಪಾಯಿಂಟ್ ಜೀರೋ ನೈನ್ ಇಟ್ಬಿಟ್ಟಿದಾರೆ‌.
ಹ ಹ ಆರು ಪಾಯಿಂಟ್ ಜೀರೋ ಏಟು
ಹ್ಮ್ ಅದು ಎಲ್ಲಾ ಕೂಡಿ ನಂದು ಅ ಒ ಒಟ್ಟಿಗೆ ಮೂವತ್ತು ಅಂಕಗಳಾಗುತ್ತೆ.
ಹಾ ಒಟ್ಟು ಮೂವತ್ತು
ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಕಟ್ಟ್ ಟಾಪು ಹದಿನೇಳು ವಾರೆಗೆ ನಿಂತಿದೆ.
ನಿಮ್ದು
ಕನ್ನ ಕರ್ನಾಟಕ ರಾಜ್ಯದ ಕಟ್ಟಾಪ್
ಹಾ ಒ ಬಿ ಸಿ ಅವ್ರದ್ದು ಹದಿನೇಳು ನಿಂತ್ತಿದೆ ನಿಮ್ದು ಮಾರ್ಕ್ಸ ಮೂವತ್ತಾಗಿದೆ.
ಹ ಇಲ್ಲಿ ಕಾಸ್ಟ್ ಅದು ಏನ್ ಬರಲ್ಲ ಎಲ್ಲಾರಿಗು ಸೇಮ್
ಕ್ಕೆ ಸೇಮ್ ಅಲ್ವಾ ಹಾ ಅಂದ್ರೆ ನೀವು ಮೂವತ್ತು ನೋಡಿರಾ ಹದಿನೇಳು ಪಾಸಿಂಗ್ ಇದೆ. ನೀವು ಮೂವತ್ತು ಒಂದಿದ್ರ ಮಾರ್ಕ್ಸು
ನಾನು ಮೂವತ್ತು ತಗೊಂದೀನಿ ಆದ್ರೆ ಇಲ್ಲಿ ಪಾಸ್ ಆಗಿಲ್ಲ ಅಲ್ಲ. ಫಿಸಿಕ್ಸ್ ಅಲ್ಲಿ ಪಾಸ್ ಆಗಿಲ್ಲ ಅಲ್ಲ
ಹೌದು ಭೌತಶಾಸ್ತ್ರದಲ್ಲಿ ಹೋಯ್ತು ಹೌದು ಪಾಯಿಂಟ್ ಅಲ್ಲಿ ಹೋಯ್ತುಲ್ವಾ
ಹ್ಮ್ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಬಿದ್ದಿದೆೆ ನನಗೆ
ಹ ಅಲ್ಲಿ ಗ್ಲಿಚ್ ಆಗಿ ಏನ್ರೆ ತೋರ್ಸಿದ್ರೆ
ಹ್ಮ್ ಆದ್ರ ಅಲ್ಲಿ ಜೀರೋ ಪಾಯಿಂಟ್ ಒನ್ ಮೈನಸ್ ಆಗ್ಬಿಟ್ಟಿದೆ ಮೈನಸ್ ಮಾಡ್ಬಿಟ್ಟಿದ್ದಾರೆ ಅವರು ನನಗೆ ಸುಲಭ ಪತ್ರಿಕೆ ಬಂದಿದೆ ಅಂತ ಹೇಳಿ.
ಹ ಹೌ ಹೌ ಹಂಗೆ ಮಾಡಿದ್ದಾ
ಹ್ಮ್ ನಮ್ದು ಕರ್ನಾಟಕದ ನಾರ್ಮಲ್ ಆಗಿ ಕಟಾಪು ಹದಿನೇಳುವರೆಗಂದಿರುತ್ತೆ ಪ್ರತಿ ವರ್ಷ ಈ ವಷ್ ಹದಿನೇಳುವರೆಗೆ ನಿಂತಿತ್ತು
ಹ ನಿಮ್ದೇಏನ್ ಮಾರ್ಚ್ ನಿಮ್ದು ಮೂವತ್ ಬಿದ್ದಿದೆಲ್ಲಾ ಅಂಕಗಳು ಮೂವತ್ತು ಬಿದ್ದಿದೆ ಅಂದ್ರೆ ನಿಮಗ್ ಹೋಗ್ಬೇಕಾಗಿತ್ತು ಅಂದ್ರೆ ಆಯ್ತು ಮುಗಿ ಇ ನೀವು ಪಾಸ್ ಆದ್ರೆ ಅಂತಕೊಂಡಿದ್ದು ಆದ್ರೆ ಅಲ್ಲಿ ಸ್ವಲ್ಪ ವಿಧಿಯಾಟನೇ ಬೇರೆ ಇತ್ತು.
ಹ್ಮ್ ನೀ ಮಾಡಕ್ ಆಗಲ್ಲಪ್ಪಾ ಪಾಯಿಂಟ್ ಎ ಒಂದು ಆರು ಒಂದು ಆರಿಂದ ಹೋಯ್ತು
ಹೌದು ಅದೇ ನೀವ ಒಂದ್ ಬಯಸಿದ್ರೆ ದೇವರು ಬ ಇದು ದೈವ ಒಂದ್ ಬೈ
ಮತ್ತೆ ನನ್ನ ಜೊತೆ ಒಂದು ಒಬ್ಬ ಗೆಳೆಯ ಬೆಳೆದ ಬರೆದಿದ್ದ
ಹ ಅವಂದ್ ಆಯ್ತ
ಅವದು ನ ನಂದುದ ಯಾವ ರೀತಿ ಆಗಿದ ಅಲ್ಲ ಆ ರೀತಿ ಒಂದು ಗಣಿತ ವಿಷಯದಲ್ಲಿ ಆಗಿದೆ
ಹ್ಮ
ಅವಂದು ಗಣಿತ ವಿಷಯದಲ್ಲಿ ಒಂದು ಮಾರ್ಕ್ಸ್ ತಗಿದಿದ್ದಾರೆ
ಅದೇ ನಾ ನೋಡಿ ಒ ಜೀರೋ ಜೀರೋ ಜೀರೋ ಪಾಯಿಂಟ್ ಒನ್ ಮಾರ್ಕ್ಸ್ ಕೂಡ ಎಷ್ಟು ಅಷ್ಟು ಅಮೂಲ್ಯವಾದದ್ದು ಅಂತ ಈಗ ಗೊತ್ತಾಗ್ತಿದೆ ನಮ್ಗೆ
ಮತ್ತೆ ಮುಂದೆ ಎಕ್ಸಾಮ್ ಬರಿತೀರಾ ಸ್ವಲ್ಪ ಸರಿಯಾಗಿ ಓದಿ
ಅದೇ ಅದೇ ನೀವು ಓದ್ಬೇಕಾಗುತ್ತೆ ನೀವು ಓದ್ಬೇಕಾಗುತ್ತೆ ನೋಡ್ಬೇಕು ನಾವು ಅದೇ ಇದು ಅಂದ್ರೆ ಏರ್ ಇದು ವಾಯುದಳದ ಎಕ್ಸಾಮ್ ಮತ್ತೆ ಹೋಗ್ಬಿಡ್ತ
ಮತ್ತೆ ಈಗ ಜುಲೈ ಆರನೇ ತಾರೀಕು ಬಿಡ್ತಾರೆ ಹಾಕಗ್ತೀರಾ ನೀವು
ಜುಲೈ ನೋಡ್ ಜುಲೈ ಜೂನ್ ಜುಲೈ ಅಲ್ವಾ ಜುಲೈ ಅರಕ್ಕೆ ಮತ್ತೆ ವಾಪಸ್ ಬಿಡ್ತಾರೆ
ಹಾ ಮತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಎಕ್ಸಾಮ್ ಇದೆ
ಎಕ್ಸಾಮ್ ಇದೆ ಹ ಅಂದ್ರೆ ಈಗ ಕೋಶನ್ ಕೋಶ ಇದು ಪ್ರಶ್ನೆ ಪತ್ರಿಕೆ ಹೆಂಗ್ ಬರುತ್ತೆ ಏನ್ ಅ ಯ ಯಾವ ಬೇಸಸ್ ಮೇಲೆ ಅಂದ್ರೆ ಇಂತಿಂತ ಸಬ್ಜೆಕ್ಟ್ ಇಂತಿಂತಾ ವಿಷಯಗಳು ಇರ್ತಾವಲ್ಲಾ ಏನೇನ್ ಇರುತ್ತೆ
ಎಲ್ಲ ಹನ್ನೆರಡನೇ ತರಗತಿ ವಿಷಯದ ಮೇಲೆ ಇರುತ್ತೆ ಎಲ್ಲಾ
ಹ್ಮ್ ಅಂದ್ರೆ ಬೇಸಿಕ್ಸ್ ಇರುತ್ತಾ ಏನ ಅಡ್ವಾನ್ಸ್ ಲೆವೆಲ್ ಇರುತ್ತಾ ಅಂದ್ರೆ ಪೂರಾ ಹೈ ಲೆವೆಲ್ ಅಂತ
ಇ ಇರುತ್ತೆ ಈಗ ಗಣಿತಲ್ಲಿ ಇಂಟಿಗ್ರೇಷನ್ ಆತ್ತಲ್ಲ ನನಗೆ ಡಿಫ್ರೆನ್ಸಿಯೇಷನ್
ಹ ಇಂಟಿಗ್ರೇಷನ್ ಪೂರಾ ಗೊತ್ತ ಗೊತ್ತ ಪೂರಾ ಇದ ಇದೆ ನಮ್ಗೆ ಅಂದ್ರೆ ಸ್ವಲ್ಪ ಸ್ವಲ್ಪ ಹಿಡಿತ ಇದೆ ಅಂದ್ರೆನ್ ಸಣ ಸಣ್ಣ ಪುಟ್ಟ ಹಿಡಿತಾ ಇದೆ ಅಂದ್ರೆ ದೊಡ್ಡ ದೊಡ್ಡ ಇಂಟಿಗ್ರೇಷನ್ ಮಾಡಕ್ ಹೋದ್ರೆ ಬರೋದಿಲ್ಲ ನಮಗೆ ಅಷ್ಟೇ
ಹ್ಮ್ ಆದ ಸಣ್ಣ ಸಣ್ಣದನೇ ಕೇಳ್ತಾರೆ ಅವರು
ಅದೇ ಈಗ ಇಂಟಿಗ್ರೇಷನ್ ಸೈನೆ ಎಕ್ಸ್ ಕಾಸೆಕ್ಸ್ ಇಂಟಿಗ್ರೇಷನ್ ಕಾಸೆಕ್ಸ್ ಇವೆಲ್ಲ ಇರ್ತವಲ್ಲ ಇಂತಥ ಸ್ಣ್ ಸಣ್ಣ ಸಣ್ಣ ಪುಟ್ಟ ಒಟ್ಟು ಬರುತ್ತದೆ ಅಷ್ಟಕ್ಕೆ.
ಹ ಮತ್ತೆ. ಸರಾಸರಿ ಪ್ರಶ್ನೆಗಳನ್ನು ಕೇಳ್ತಾರೆ ಲಾಭ ಮತ್ತು ನಷ್ಟದ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ರೇಲ್ವೆಯ ಒಂದು ರೇಲ್ವೆ. ಎಷ್ಟು ಗಂಟೆಯಿಂದ ಎಷ್ಟಕ್ಕೆ ಚಲಿಸಿತು.
ಹಾ ಹಾ ಹಾ ಹಂಗೇ.
ಈ ರೀತಿ ಎಲ್ಲಾ ತರದ ಪ್ರಶ್ನೆಗಳನ್ ಕೇಳ್ತಾರೆ.
ಹಾ ಹಾ ಹೌದಾ.
ಈಗ ಆಂಗ್ಲ ಭಾಷೆಯಲ್ಲಿ ಡೈರೆಕ್ಟ್ ಸ್ಪೀಚ್ ಇನ್ಡೈರೆಕ್ಟ್ ಸ್ಪೀಚ್ ಕೇತಾರೆ.
ಹಾ ಅವೆಲ್ಲ ಹಾಲ್ಲ ಹ ಈಗ ಎಲ್ಲ ಪದ. ಎಲ್ಲಿ ಯೂಸ್ ಮಾಡ ಎಲ್ಲಿ ಬಳಸಬೇಕು. ಮತ್ತೆ ಯ ಈನ್ನ್ ಪದವನ್ನು ಎಲ್ಲಿಯ ಬಳಸಬೇಕು. ಅಂತವ ಅಲ್ವಾ ನೋಡ ಈಗ ಬೌ
ತುಂಬಾ ಸುಲಭ ಆಗಿರುತ್ತದೆ ಓದ್ಬೇಕು
ಅಷ್ಟೇ ಸ್ವಲ್ಪ ಸ್ವಲ್ಪ ಸ್ಪ ಹಿಡಿತ ಸ್ವಲ್ಪ ಹಿಡಿತ ಇದ್ರೆ ಮುಗಿತಲ್ವಾ
ನಾವು ಒಟ್ಟಾಗಿ ಏಳರಿಂದ ಎಂಟು ಜನ ಬರ್ದಿದ್ವಿ
ಹಾ ಎಂಟುಬ್ ಜನ ಬರು
ಅವ್ರಿಗೆಲ್ಲರಿಗ ಹೋಿಸಿದ್ರೆ ನಂದೇ ಮಾರ್ಸಚ್ಚು ಮೂವತ್ತವರೆ ಅ
ಅದೇ ಮೂವತ್ತು ಹತ್ತುವರೆ ಅಂದ್ರೆ ನೋಡಿ ಈಗ ಕರ್ನಾಟಕದ ಕಟ್ ಆಫ್ ಅಂದ್ರೆ ಲಾಸ್ಟ್ ಅ ಹದ್ ನಿಮ್ದ ಈಗ ಹತ್ ಮೂವತ್ ಬಂದಿದೆ ಅಂದ್ರೆ ಚಲೋ ಅಂಕಾನೇ ಅದು ಅದೇಂತ ಸುಮಾರು ಅಂಕ ಏನಿಲ್ಲ ಅಂದ್ರೆ ನಿಮ್ದು ಒಂದು ವಿಷಯದಲ್ಲಿ ಜೀರೋ ಪಾಯಿಂಟ್ ಪಿಂಟ್ ಒ ಮಾರ್ಕ್ಸ್ೋಗಿದೆ ಅಂದ್ರೆ ಅದು ಸ್ವಲ್ಪ ದುಃಖಕರ ವಿಷಯ ಅದು ಕರಿ ಹೇಳ್ಬೇಕಂದ್ರೆ
ಅದೇ ಮತ್ತೆ ನಮ್ಮ ಗೆಳೆಯಂದಬ್ಬಂದ ಆಗಿದೆ ಒಂದು ಕಣ್ಣಿನ ಪ್ರಾಬ್ಲಮ್ ಇದೆ
ಹಾ ಅಂದ್ರೆ ಸ್ವಲ್ಪ ಕಣ್ಣಿನ ಏನಾದಾರ ಪ್ರಾಬ್ಲಮ್ ಹೌದೌದು ಇರ್ಬೋದು ಇರ್ಬೋದು ಫಿಸಿಕಲ್ ಅಂದ್ರೆ ದೈ ದೈ ದೈಹಿಕದದಲ್ಲಿ ಹೋಗಿದ್ಯಾ ಅವ್ರದ್ದು ಏನಮ್ಮ ಮೆಡಿಕಲ್ ಅಲ್ಲಿ ಹೋಗಿದೆಯಾ
ಮತ್ತ ಓಬಕ್ ಅವದ ನಡಕ್ಕ ನೆಗಟಿವ್ ಇದೆ ಚಷ್ಮಾ
ಹಾ ಹಾ ಹೆ ಹೆ ಆಯ್ತಾಯಯ್ತು ಆಯ್ತು ಅಪ್ಪು ಇಷ್ಟು ಹೇಳಿದಕ್ಕೆ ಇಷ್ಟು ಹೇಳಿದಕ್ಕೆ ಧನ್ಯವಾದ ಗಳು ಆಮೇಲೆ ಅ್ತೆ ನಿಮಗೆ
ಓಕೆ